ಹೇಳಿರಿ ಆರಾಮ್ ಅದಿರಿ ಏನ್ ಇಲ್ರರಿ ನೀವೇ ಹೇಳ್ಬಕ್ ಹೆಂಗಾದ್ರಿ ಏನ್ ಸುದ್ದಿ
ನಾವ್ ಆರಾಮ್ ಮಾಡ್ರಿ ನೀವರಿ
ನಾವ್ ಆರಾಮದಬೇಡ್ರಿ ಏನಿಲ್ಲ ಹಳ್ಬೇಕ ರೀ ಇ ಎನ್ವಿರಮೆಂಟ್ ಸೈನ್ಸ್ ಹೆಂಗ ಹೇಳತ್ತಾರೆ ಡಿ ಕೆ ಪಟೀಲ್ ಅವ್ರ
ಅವ್ರು ಸರಿಯಾಗಿ ಹೇಳ್ತಾರೀ ಅವ್ರು ಕರೆಕ್ಟ್ ಟೈಮ್ ಬರ್ತಾರೀ ಕರೆಕ್ಟ್ ಟೈಮಿ ಬಿಡ್ತಾರೀ ಕರೆಕ್ಟ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾ ರೀ ಎನ್ವಿರಾನ್ಮೆಂಟ್ ಸೈನ್ಸ್ ರೀ
ಹಾ
ಇ ಎನ್ ಎಸ್
ಇಎನ್ಎಸ್ ಕೋರ್ಸ್ ಟೈಟಲ್ ಹೇಳ್ರಿ ನನ್ ಕೋರ್ಸ್ ಕೋಡ್ ಕೇಳಿಲ್ಲ
ಅದೇ ರೀ ಎೂರ ಎನ್ವಿರಾನ್ಮೆಂಟಲ್ ಸೈನ್ಸ್
ಫರ್ಫರ್ಸ್ಟಫರ್ತ ಎನ್ವೈರಮೆಂಟಲ್ ಸೈನ್ಸ್
ಹಾ ರ ಅಷ್ಟೇ ಗೊತ್ತರಿ ನನಗೆ ಹೌದರಿ
ಎನ್ವಿರಾನ್ಮೆಂಟಲ್ ಸೈನ್ಸ್ ಹ್ಯಾಂಡ್ ಡಿಸಾಸ್ಟರ್ ಮಾನೇಜ್ಮೆಂಟ್
ಹೌದ್ರಿ
ಹ್ಮ್ ಎನ್ವಿರಮೆಂಟಲ್ ಸೈನ್ಸ್ ಅಂದ್ರೇನ
ಅಂದ್ರೆ ಇದೇ ರೀ ಗಿಡ ಇದು ಪ್ರಕೃತಿಯ ಬಗ್ಗೆ ಹೇಳದ್ರಿ
ಪ್ರಕೃತಿ ಬರೀ ಪ್ರಕೃತಿ ಅಲ್ಲ ರೀ ಪೂರ್ತಿ ಪ್ರಕೃತಿ ಪರಿಸರ ಭೂಮಂಡಲ
ಹಾ ರೀ
ಮತ್ತು ವಾಯುಮಂಡಲ ಇವ ಏನ್ ಬರ್ತಾವ ಜಲ ಜಲಗಳು ಇದೆಲ್ಲೆಲ್ಲ ಪೂರ್ತಿ ನಮ್ ಭೂಮಿ ಬಗ್ಗೆ ಸ್ಟಡಿ ಮಾಡುದ ಅಂದ್ರ ಪೂರ್ತಿ ನಮ್ಮ ಭೂಮಿನ ಅರ್ಥ ಮಾಡಕ ಅದು ಮತ್ತ ಅದಕ್ ನಾವ್ ಏನೇನ್ ದೋಷಗಳು ಮಾಡಕ್ ಅಂದ್ರೆ ಪೊಲ್ಯೂಷನ್ ಏನೇನು ಮಾಡತೀವಿ ಭೂಮಿಗೆ
ಹಾ ರೀ
ಗಾಡಿ ಮಾಲಿನ್ಯೇಂ ಮಾಡತೀವಿ
ಹ
ತಪ್ಪಾಲ ಮೋಡ ತಿ ಚಲ್ಲ ಮಾಲನ್ಯ ಏನ ಕಾರಣಗಳಿಂದ ನಮಗೆ ಎಫೆಟ್ ಆಗುತ್ತೆ ಮತ್ತೆ ಇಮನೆ ಅದೆಲ್ಲ ಸ್ಟಡಿ ಮಾಡದ್ರೆ ಅದ್ರೊಳಗೆ
ನಿಮ್ಗೆ ಹೆಂಗ ಅನ್ಸತರಿ ಸರ್ ಹೆಂಗ್ ಮಾತಾಡ್ದಾರಂತ
ಸರ್ ಚೆನ್ನಾಗಿ ಹೇಳ್ತಾರೆ ಪಾಠ ಚೆನ್ನಾಗ್ ಹೇಳ್ತಾರೆ ಬಟ್ ಅವ್ರು ನಮಗ ಇದ ಆಗ್ಲಿ ಅ ನಮಗ ಇದ ಇಲ್ಲಿ ಅಂತ ಹೇಳ್ತಾರೆ ಯಾವಾಗ ಅಂದ್ರ ನಾವ್ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಅವ್ರು ನಮಗ್ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾರೆ ಅಥವಾ ಅವ್ರು ಕೇಳ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿಲ್ಲ ಅಂದ್ರೆ ತಮ್ಮ ಚೆಲಗಸ್ತರ ತಮ್ದ ಏನ ಇರ್ತ ಪಠ್ಯಕ್ರಮ ಅದು ಕಂಪ್ಲೀಟ್ ಮಾಡಕ ಅಂತ ಅವ್ರು ಹೋಗ್ಬಿಡ್ತಾರೆ
ಹೌದ್ರಿ ಅವ್ರ ಸರಿಯಾಗ ಹೇಳ್ತಾರ ಅಲ್ಲಾ ನಮ್ ಬಲ್ಲಿ ಅಷ್ಟ್ ಕೇಳಲ್ರಿ ಹುಡ್ಗರು
ಹ್ಮ್ ಹ್ಮ್ ಕೇಳದಲ್ರರಿ ಕೇಳಬೇಕತ್ರಿ ಹುಡುಗರ ಕೇಳ್ತಾರ ಹುಡುಗರು ಕೇಳಲ್ಲ ಅಂತೆಲ್ಲ ಸುಮನೆ ಕುಂತ ಕೇಳ್ತಾರ ಬಟ್ ಏನಾಗತ್ತಂದ್ರ ಕರೆಕ್ಟ್ ಆಗಿ ಅವರು ಕೂಡ ಇಂಟ್ರಾಕ್ಷನ್ ಮಾಡ್ಬೇಕು
ಹೌದೌದ್ರಿ
ಇಂಟ್ರಾಕ್ಷನ್ ಮಾಡಬೇಕು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು
ಹೌದ್ರಿ ಹೌದ್ರಿ ಮತ್ತೆ ಮೊನ್ನಿ ಶಾಮರ ಸರ್ ಮೀಟಿಂಗ್ ನೋಡ್ರ ಅಂತ ಅಲ್ರರಿ
ಯಾರ ರೀ ಶಾಮರಾಜ್ ನ್ರೀ ಮೊನ್ನೆ ಮೀಟಿಂಗ್ ತ್ಕೊಂಡ್ರೀ ವಾರ್ಡನ್ ಆಗ ಚೇಂಜ್ ಅದ್ರರಿ ಫಸ್ಟಗ ಇದ್ದ ವಾರ್ಡನ್ ಚೆನ್ನಾಗ ಇದ್ರಿ ಏನ್ ಮಾಡ್ತರಿ ಇವ್ಡನ್ ಸ್ವಲ್ ಕಷ್ಟ ನೋಡ್ರಿ ಇ್ರ ಕೈಗ ಮೈಂಟೈನ್ ಆಗ್ಬೇಕಂದ್ರೆ
ಹೌದ್ ಹೌದ್ರಿ ಇದು ಲೋಕಲ್ದ್ರ ಏನ್ ಅಂದಾರೇನ್ರಿ
ಏನು ಅಂದಲ್ರಿ ಏನು ಅನ್ನೋದಿಲ್ಲ ಅವ್ರ ಹೆಸರಿ ನೀ ಹತ್ತಕ್ ಹೋಗೋದಿಲ್ಲ ನಿನ್ನೆ ಎ ಪಿ ಟ ಕ್ಲಾಸ್ಗೆ ಹೋಗಿರ್ಲಲ್ರರಿ ರೂಮ್ದಲ್ಲಿ ಕುಂತ್ ಇ ನ ಹಾಸ್ಟಲ್ದೊಳಗೆ
ಹಾ ರೀ
ಹ ಶಾಮರಾವ್ ಸರ್ಕಾರದಾರ
ಹಾ ರೀ
ಹರದ್ರೆ ಯಾಕೆ ಪ ಯಾಕ ಹೋಗಿಲ್ಲ ನೀವು ಕ್ಲಾಸಕ್ ಅಂತ ಕೇಳಿದ್ರೆ
ಹೌದೌದು
ಸರ್ ಹೋಗಿಲ್ರಿ ಸರ್ ಹೋಗಿಲ್ರಿ ಸರ್ ಸರ್ ಬಸ್ ಪಾಸ್ ಅಪ್ಲಿಕೇಶನ್ ಹಾಕದಿತ್ರ ಅಂತ ಹೇಳಿ ಸುಮನೆ ಅವ್ರ ಏನನ್ಬೇಕು ಅವ್ರು ಏನನ್ ಬು ನಿಮಗೆ ಕೊಡ್ತ ಬಸ್ ಪಸ್ ಕೊಡದಲ್ಲ ಬಸ್ ಪಮಿಷನ್ ಕೊಡಿಲ್ಲ ನಮ್ಮ ಬಸ್ಗ ಅಂತ ನೋಡು ಹಾಸ್ಲ್ ತೋಗಿರ್ತ್ತಿಲ್ಲ ಹಾಸ್ಟೆಲ್ ತೋಗಿದ್ರೆ ಮತ್ತ ಬಸ್ ಬಾಸ್ ಬೇಕ ಅಂತ ಹೇಳರು
ಹಾ ರ
ಹ್ಮ್ ಲೋಕಲ್ದವರ್ಗೆ ಎಷ್ಟೇ ಬಸ್ ಬಸನ್
ಹಾಇ ರೀ
ಹ್ಮ್ ಅವ್ರರು ಸುಮ್ಮನೆ ಯತ್ರ ಡನ್ ಸಿಗ್ನೇಚರ್ ಅಷ್ಟೇ ಬೇಕಲ್ರೀ ಬಸ್ ಬಸ್ಸಿಗೆ
ಹ ಅವ್ರ ಅವ್ರ ಸಿಗ್ನೇಚರ್ ಆಯ್ತ್ ನಾವೇ ಮಾಡ್ಕೊಂಡ್ರಿ ಸಿಗ್ನೇಚರ್
ಹೌದೇಏನ್ರೀ ಅದು ಸಿಗ್ನೇಚರ್ ಮಾಡಿ ಶೀಲ್ ಮತ್ತೆ ಶೀಲ್ ಹಾಕೊಂಡಿಲ್ಲ
ಸಲ್ಲಲ್ ಅಕಾಡಮಿಕ್ ಸೆಕ್ಷನ್ ತಯಕೊಂಡೇ
ಅಕಡೆಮ ಸೆಕ್ಷನ್ ದೊಳ ಹಾಕೊಂಡು ಆಮೇಲೆ ನೀವ್ ಸಿಗ್ನೇಚರ್ ಮಾಡ್ಕೊಂಡ್ರಿ ಏನ್ರೀ ಅದು ಹೋಗಿ ಎಲ್ಲಿ ಕೊಟ್ಟಿರ ಅ ಹೇಳ್ರರಿ ಅದ ಬಸ್ ಬಸ್ಂದ ಎಲ್ಲಿ ಕೊಡ್ಬೇಕು -
ಅದು ಹೋಗಿರಿ ಇದು ಬಸ್ ಇದು ಕರ್ನಾಟಕ ನಂತ ಇರ್ತರಿ ಒಂದು
ಎಲ್ಲಿಗ್ರಿ
ಕರ್ನಾಟಕವು ಅಂದ
ಕರ್ನಾಟಕ ಒನ್ನ
ಅದ ಅಪ್ಲಿಕೇಶನ್ ಹಾಕ್ಬೇಕ್ರೀ ಮೊದಲು ಆನ್ಲೈನ್ದಾಗ ಅಪ್ಲಿಕೇಶನ್ ಹಾಕಿದ್ಡೆ ನಂಬರ್ ಕೊಡ್ತಾರೆ ಒಂದು ಕೇಕ ಅಪ್ಲಿಕೇಶನ್ ಪೇಪರ್ ಕೊಡ್ತಾರೆ ಅದ್ರ ಮೇಾಲ ಒಂದು ಕೆ ಕೆ ಜಿರೋ ಜಿರೋ ಅಂತ ಒಂದ್ ಸಂಖ್ಯೆ ಇರ್ತದ್ರೀ
ಆ
ಒಂದ್ ಹದ್ ದು ದಿನ ಟೈಮಿಂಗ್ ಇರ್ತದ ರೀ ರಿಜೆಕ್ಟ್ ಆಗೋದು ಅಪ್ರೂವ್ ಆಗದಂರಿ
ಹ
ಅಪ್ರ ಆಯ್ತ ಅಂದ್ರೆ ಮೆಸೇಜ್ ಬರ್ತ ರರಿ ಫೋನಿಗೆ
ಮಸೇಜ್ ಬರತ್ತೇನ್ರಿ ಅಲ್ಲಿೇಏನು ಶಾಪುರ್ ಬಸ್ ಸ್ಟಾಂಡ್ ಒಳಗೆ ಹೋಗಿ ಅಲ್ಲಿ ಬಸ್ ದಡಿಪೋದೊಳ ಕೊಡಂಗಿಲ್ಲ ಏನ್ರ ಅ
ಯ್ ಏನ್ ಅವಾಗ ನಗೆ ರೂಲ್ ಚೇಂಜ್ ಆಗ್ಯ ರ ನಾಕ ಕೋರ್ಸ ಐತಿ ಈಗ
ಹೌದೇಏನ್ರರಿ ಏನಿದ್ರ ಆನ್ಲೈನ್ದೊಳಗೆ ಅಪ್ರೂವ್ ಮತ್ತ ರಿಜೆಕ್ಷನ್ ಏನ್ರೀ
ಹಾ ರೀ.
ಒಂದ್ ವೇಳೆ ನಾವು ಬೇಗುಡೆ ಬಿಟ್ಟ ಶಾಪುರ್ ಶಾಪುರ್ ತನ ಕೊಟ್ಟೀವ ಅಂದರೆ.
ಬೀಗಡು ಬಿಟ್ರೆ?
ಶಾಪೂರ್ ತನ ಅಪ್ಲಿಕೇಶನ್ ಹಾಕಿದ್ವ ಅಂದ್ರ ಬೀಗುಡಿಗೆ ಅಗ್ರಿಕಲ್ಚರ್ ಕಾಲೇಜ್ ಆದ್ರೆ ನಮ್ದ
ಹಾ ರೀ.
ಅದೇ ನಮ್ಮ ಶಾಪುರಕ. ಬಸ್ ಕೆಂಬಾವಿ ಇಂದ ಶಾಪುರಕ್ಕ ತನ ಕೊಟ್ಟಿವಂದ್ರೆ ಹೆಂಗೆ ಅಂತ ರಿಜೆಕ್ಟ್ ಆಗುತ್ತೆ ಹೆಂಗ.
ಯಾ ಯಾ ರಿಜೆಕ್ಟ್ ಆಗ್ತೈತ್ ರೀ ನಿಮ್ ಕಾಲೇಜ್ ಬಿಗ್ಡಿ ಅದಲ್ರರಿ ಬೀಗ್ಡಿಲ್ಲಸಿ ಹೋಗಬೇಕ ರೀ.
ನಾವು ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಶಾಪುರ್ ಅಂತ ಮಾಡ್ತೇವ್ರಿ.
ಶಾಪುರ ಅಂತ ಹೆಂಗ್ ಆತದ್ರೀ ಕಾಲೇಜ ಇರದ್ ಬಿಗಡಗಾ ಇದೆ ಅಲ್ರಿ.
ಹೌದೇನ್ರಿ. ಹ್ಮ್ ಹ್ಮ್ ಅಂದ್ರ ನಮ್ಗ ಶಾಪುರ ತನ ಕೊಡಲ್ರಿ ಶಾಪುರ ತನ ಹಾಕಿದ ಅಂದ್ರ ರಿಜೆಕ್ಟ್ ಆಗತ್ರಿ.
ಹಾರಿ
ಅದ ಶಾಪುರಕ್ಕ ಲೇಟ್ ಆಗತ್ತೆ ಅಂತ ಶಾಪುರಕ್ಕೆ ಬಾಳ ಸಾರಿ ತಿರುಗಾಡ್ತತಿರ್ತಿವ್ ಹೆಂಗರ್ ಹೆಂಗದ್ರ್.
ಹೆಂಗ್ರರಿ ಅಂದ್ರೆಹೆಂಗ್ ಬರ ಅವ್ರು ಕೇಳ್ತರಿೀ ಕಾಲೇಜ್ ಕೋತ್ರಿನ್ ಅಡ್ಡಾಡೋತ್ರಿ.
ಹು ಬಸ್ದ ಒಳ್ಗ ಕೇಳ್ತಾರೀ.
ಹಾರಿ
ಬಸ್ದಲ್ಗ್ ಕೇಳ್ತಾರ.
ಹಾ ರೀ
ಹು ಹು ಅ ಇಲ್ಲರಿ ನಾ ಫಸ್ಟ್ಗೆ ಪಾಸ್ ಮಾಡ್ಸಿದ್ದೆ ನಾನು. ಅವಾಗ್ ಒಂದ್ ತಿಂಗಳ ನಾವು ಲೋಕಲ್ ಮಾಡಿವ್ರಿ.
ಹಾರೀ
ಪಾಸ್ ಮಾಡ್ಸ್ರ ನಮಗ ಬಿಗುಡಿ ಕೊಡ್ಲಿಲ್ಲ ಶಾಪೂರಕ್ಕ್ ಎ ಸಾರೀ ಬೇಗುಡಿ ಕೊಟ್ರೆ ಶಾಪೂರ್ ಕೊಡ್ಲಿಲ್ಲ. ಬಸ ಡಿಪೊದೊಳಗೆ ಹೋದಾಗ ಕೊಟ್ಟಿದ್ದೀವಿ ಅಪ್ಲಿಕೇಶನ್ ಅವ್ರ ಏನಂದ್ರೆ ಕಾಲೇಜ್ ಬೀಗುಡಿಗೆ ಅದ ಶಾಪ್. ಅವ್ರಗ್ ಹೆಂಗ್ ಕೊಡತಾರ ಅಂತ ಹೇಳ್ರಿ
ಮತ್ ಕೇಳದ್ರಿ ಕೇಳ್ತರಿ ಅಲ್ರರಿ.
ಮತ್ತೆ ರೀ ಊಟ ರೀ.
ಆಯ್ತತ್ ನೋಡ್ರಿ ನಮ್ಗ್ ಶಾಪುರ್ ತನ ಬೇಕ ನೋಡ್ರಿ ಶಾಪೂರ್ ತನ ಬೇಕಂದ್ರೆ ಏನ್ ಮಾಡ್ಬೇಕ ಹೇಳ್ರಿ ಸರ್.
ಶಾಪುರ್ ತನ ಬೇಕಂದ್ರ ನೋಟ್ರಿ ಮಾಡ್ಸ್ಬೇಕ್ರೀ ಆಧಾರ್ ಕಾರ್ಡ್ ಬೇರವ ಇಸ್ಕೊಂಡ್ ಯಾರದರ ರೀ.
ಹಾ ರಿ.
ಹಂಗ ಬರಲ್ರರಿ ಶಾಪುರ್ತನ.
ಶಾಪುರ್ ತನ ಬರಲ್ರಿ.
ಬರಲ್ರಿ ಹ್ಮ್ ಶಾಪುರ್ದಾಗ ಇರ್ತಿದ್ರಂದ್ರ ಬರ್ತದ್ರಿ ಶಾಪುರ್ಕ್. ಕೆಂಭಾವಿ ಬರಲ್ರೀ ಬೀಗುಡ್ ಟ್ಟು ಶಾಪರ್ ಬರ್ತದ ರೀ ಆದರೆ.
ನೀವು ಎಳ್ವಾರ್ ಇಂದ ಬರ್ತೀರಲ್ರಿ ಇವಾಗ ಬಸ್ ಕಾಲೇಜ್ ಮುಂದ ಸ್ಟಾಪ್ ಮಾಡ್ತಾರೆ ಏನ? ಸರ್ಕಲಿಗೆ ಎಷ್ಟು ಕಾಲೇಜ್ ಬಂದ ನಿಂದರ್ಸ್ತಾರೀ ಯಾರಾದ್ರೂನು.
ಇಲ್ರರಿ ಕಲ್ಬುರ್ಗಿ ಡಿಪೋ ಒಂದ ಯಾದಗಿರಿ ಡಿಪೋ ಒಂದ ನಿಲ್ಲಸ್ತಾರೀ. ಘಟಕಗಳು ಉಳ್ಪಿದ ಅಷ್ಟು ಸರ್ಕಲಗೆ ರೀ.
ನಿದ್ರಸ ಅಂದ್ರೆ ನಿಂದ್ರಸತ್ರರಾ ರೀ.
ಹಾ ಶೇವು ಎರಡ ಬೈ ಎರಡು ಡಿಪೋ ಅಷ್ಟ ನಿಂದಿಸ್ತಾರ ರೀ.
ಹಾ ರೀ
ಇಂತ ಬೆಂಗಳೂರು ಬೆಂಗಳೂರು ಅಂತ ನಿಂದ್ರಸಳ್ರಿ.
ನಿಮ್ಗೆ ಹೆಂಗೆ ಗೊತ್ತಾಗತ್ ರೀ ಕಲಬುರ್ಗಿ ಅಥ್ವಾ ಯಾದಗಿರಿ ಡಿಪೋತದ ಬಸ್ ಅಂತ.
ನಾ ದಿನ್ನ ಬರ್ತೀನಲ್ರರಿ
ಹ ಹಾ ಅ್ರಿಂದ ಮತ್ತೆ ಈ ಕಡೆ ಬರವ ಕಲಬುಗ ಯ್ಗಿರಿ ಬರ್ತಾವಲ್ರೀ ಬಸ್ಗಳು
ಆ ರೀ
ಹ್ಮ ಬೆಂಗ್ಳೂರ್ ಬಸ್ ಅವೆಲ್ಲ ಹರೀತೀನೆ ಅಂದ್ರ ಸಲ ಅಂತ ಹೇಳತರಿ ನೀವು
ಆ
ಹ್ಮ ಮತ್ತ ಸರ್ಕಲ್ಗೆ ಹೋಗಿ ಮತ್ತ ಬರ್ಬೇಕಾದ್ರ ಬಾಳ ಕಷ್ಟ ಉಂಟು
ಹಾ ಕಷ್ಟ ನೋಡ್ರಿ
ಹ್ಮ್ ಗುಡಿ ದರ್ಶನ ಆಯ್ತ್ರಿ
ಹ್ಮ್ ಗುಡಿ ದರ್ಶನ ಆಯ್ತ ನೋಡ್ರಿ
ಹ್ಮ ಹ್ಮ್ ಹ್ಮ್ ಹ್ಮ್ ದೇವ್ರ ನಂಬ ಬೇಕ್ರಿ ಅವ್ರಾಗ ಹೋಗ್ರ ಸ್ವಲ್ಪ
ಹಾರಿ
ದೇವ್ರ ಮೇಲೆ ನಂಬಿಕೆ ಇರಬೇಕುರೀ ಸ್ವಲ್ಪ
ಹಾ ನಮ್ ಇರವ್ರಿ ಇರ್ಲಿ ಅಂದ್ರ ಹೆಂಗ್ರರಿ
ಹ್ಮ್
ಹೌದ್ರೀ ಮತ್ತ್ರೀ ಅಷ್ಟಲ್ ಏನ್ ಹೇಳಿದಲ್ರಿ ಶಂಬರೂಷ ಏನ್ ಹೇಳಾರ ಅಂತ
ಹಸ್ಟಲ್ ದ್ರಿಗೆ
ಹಾ ರೀ
ಬರೇ ಊಟದ್ದ ಏನಾದ್ ಪ್ರಾಬ್ಲಮ್ ಅದ ಏನಾದ ಕೇಳ್ರರಿ ನೇ ಊಟದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಿ
ಹಾ ರೀ
ಅಷ್ಟೇ ಮತ್ತೇಏನ ಕೇಳದಲ್ರಿ ಅವರು ಊ ದೊಂದು ಮತ್ತು ಮೆಸ್ ಮೆಸ್ ಪ್ರಿಫೆಕ್ಟರ್ ಯಾರರ ಅಂತ ಕೇಳಿದ್ರಿ
ಹಾಂ ರೀ
ಯಾರು ಎದ್ ನಿಂತರ್ಲಿಲ್ಲ ಲಾಸ್ಟ್ ಗೆ ಲಿಂಗರಾಜ್ ಮತ್ತ ಪ್ರಜ್ವಲ್ ಇಬ್ರು ಎದ್ ನಿಂತೀ
ಹಾ ರೀ
ಅವರ ಅಾದರಿ ಮೆಸಪ್ ಪರ್ಫೆಕ್ಟರ್ ನಿನ್ನೆ ಅದ್ಕ ಕರೆದಿದ್ರ ಮಿಸ್ ಪರ್ಫೆಕ್ಟರ್ ಆಗಕ ಯಾರದ್ ನಿಂತಿದ್ರು ಅಂತ
ಆ
ನಾವ್ ಹೋಗಿವ ಅಲ್ರಿ ಅವ ಹ ಹೆಸರಿ ಹೇಳದವ್ರೀ ನಾವು
ಹೌದ್ರೀ
ಹ್ಮ
ಮತ್ತೆ ಹೆಂಗಡದ ರೀ ಕಾಲೇಜ್
ಹಳೆ ಚೆನ್ನಾಗ ನಡದದ್ರೀ ಸ್ಟಡಿ ಒಂದು ಸ್ವಲ್ಪ ಮಾಡ್ಬೇಕು್ರೀ ಎಕ್ಸಾಮ್ ಒಂದು ಬರತ್ತವ ಇವಾಗ
ಹ ಇದು ಏನ ಪಿ ಸಿ ಎಕ್ಸಾಮ್ ಬಿಟ್ರ ಅಂತನ್ರಿ ಅಗಷ್ಟ ಎರಡಕ್ಕ
ಎಕ್ಸಾಮ್ ಬಿಟ್ಟರಿ ಕ ಬಾಳ ವರ್ಷ ಆಗಿತ್ ರೀ ಪಿ ಸಿ ಕಾಲ್ಫರ್ಮ್ ಆಗಿ ಪಿ ಸಿಿನ ಪೊಲೀಸ್ ಕಾನ್ಸ್ಟೇಬಲ್ ಕರ್ದು ಇವಾಗ ಬಟ್ಟರ್ ಎಷ್ಟು ನಾಲ್ಕು ಸಾವಿರ ನಾಲ್ಕು ಸಾವಿರ ಪೋಸ್ಟ್ ಕರ್ದಾರ್ ರೀ
ಆ ರೀ
ಮತ್ತ ಇವಾಗೆಲ್ಲಾ ಇಷ್ಟಟ್ ಪೋಸ್ಟ್ ಕುಮ್ಕೊಂಡ್ರ ಅದ್ರಾ ಇನ್ನ ಒಂದ ನಾಲ್ಕೈದು ವರ್ಷ ತನಕಬಸ್ ಪೋಸ್ ಏ ಕರೋದಿಲ್ಲ ರೀ
ಹೌದೌದ್ರೀ
ಹ ಮತ್ತ ಇವಾಗ ಏನ ಡಿ ಕೆ ಶಿವಕುಮಾರ್ ಬಂದ್ರ ಅರವತ್ತೇನ ಎಪ್ಪತ್ ಸಾವಿರ ಪೋಸ್ಟ್ ಅವ್ ಕರಿತೇನ ಅಂತ ಹೇಳಾರ್ರೀ ಈ ವರ್ಷ ಮುಗಿಯೋದೊಳಗ ಏನೇನಾಗತ್ತೆ ಅನ್ರಿ ಗೊತ್ತಲ್ರಿ
ಹೌದ್ರಿ
ಕರದ್ರ ಒಳ್ಳೇದೇ ಬಿಟ್ರಿ ಕರಿಬೇಕ
ಹಾ ರೀ ಆ ರೀ
ಹಂಗೆಲ್ಲ ಹಂಗೆಲ್ಲಾ ಮೂತ್ರ ವಿಸರ್ಜನೆ ಆಕಡೆ ಕಡೆ ಮಾಡಕ್ ಹೋಗ್ಬಾರಡ್ರೆ ಎಲ್ಲ ಸುತ್ತಮುತ್ತ ಬರ್ತಿರ್ತಾರ ನೋಡ
ಹಾ
ಮೂತ್ರ ವಿಸರ್ಜನೆ ಅಲ್ಲ ಎಲ್ಲ ಮಾಡಬಾರಡ್ರಿ ಹಂಗ
ಹೌದೌದ್ರಿ ಮತ್ತ ಹೋಗ್ಬೇಕ್ರಿ ಕಾಲೇಜ್ಗೆ
ಹಾ ಕಾಲೇಜ್ ಹೋಗ್ಬೇಕ್ರಿ ನೀವರಿ
ನಾವ್ರಿ ಹೋಗ್ಬೇಕ್ ನೋಡ್ರಿ ಮತ್ತೆ ಊಟ ರೀ
ಊಟ ಇಲ್ಲ ರೀ ನಮ್ದು ನಿಂದ್ರಿ ಊಟ
ನಾವ್ ಊಟ ಆಗದ್ ನೋಡ್ರಿ ಊಟನೇ ಐತ್ರಿ ನಷ್ಟ ಮೊದಲ್ಲು
ನಾಷ್ಟೇ ಊಟ ಏನೇನ್ ಮಾಡಿದ್ರಿ ಹೇಳ್ರಿ ಸ್ವಲ್ಪ ನಿಮ್ ಕಡೆ ಏನ್ ಸ್ಪೆಷಲ್ ಮಾಡ್ತಾರ ಅಂತ
ನಮ್ ಕಡಿ ರೆಟ್ಟಿ ಅನ್ನ ಐತ್ರಿ ಅನ್ನ ಸಾಂಬಾರ್ ರಟ್ಟಿ ಅನ್ನ ಸಾಂಬಾರು ಐತ್ರಿ ನಮ್ ಕಡೆ
ಸಾಂಬಾರ್ ಹಂಗ ಯಾಕ ಹೋಗ್ ಹರಿ ಹೋಗ್ ಮಾಡದ್ರಿ ಹಲೋ ಹಂಗೋಗಬಾಡದ್ರಿ ಅಂಗ ಸ್ವಲ್ಪ ನೋಡಿ ಹೋಗ್ಬೇಕ.
ಹೌದೌದ್ರಿ. ಸರಿ ತೊರಿ.
ಸರಿ ತಗೊರಿ ಕಟ್ ಮಾಡ್
ಹ್ಮ